ಅಲೋ ಅಲೋ ಎಲ್ಲಿದ್ದಿಲ್ಲ
ಇಲ್ಲ ಊರಾಗ
ಏನ ನೀ ನಿನ್ನೆ ಯಾರ್ ಮನೆಗ್ ಹೋಗಿದ್ರಿ ಅಂತಲ್ಲ ಏನ್
ಹಾ ಹೋಗಿವ್ದಿ ಹಂಗೆ
ಏನ ಏನಯಪ್ಪ ಹಾ
ಹನೂಾರ ಮನೆಗ್ ಹೋಗಿದ್ವಿ ಅವ ಬಂದಿದ್ದ ಊರ್ಲಿಂದ ಹ ಅಲ್ಲ ಹೋಗಿದ್ವಿ ಎಲ್ಲಿ ಬಾ ಅಂತಂದಿದ್ದ ನಿನ್ನೆ ಎಲ್ಲ ಮೊನ್ನೆ ಹೋಗಿದ್ದೆ
ಹೌದಾ ಏನಂತಪ್ಪಾ ಏನಂದ ಏನಾಯ್ತ
ಏನಂದ
ಹ್ಮ್
ಏನಂದಿಲ್ಲ ಎಲ್ರುೂ ಒದಂದಿದ್ರೆ ನಾನ್ ಹೋಗಿದ್ದೆ ಹುಡುಗರು ಹೋಗಿದ್ದೆ ಕೇಳಿದ್ ರಾಜ ಇಲ್ಲಾರಂತ ರಾಜ ಊರು ಅಲ ಅಂತಂದೆ ಯಾವಊರ ಮೂರಂತಲ್ಲೆ ನಮ್ಮರ ಏನ್ ಮಾಡಗತ್ತ ಅಲ್ಲಿ ಎಲ್ಲ್ಲ ಎಲ್ಲಲ್ಲಿ ಎಕ್ಸಾಮ್ ಏ ಹ ನಾವ್ ಅಲ್ಲಿ ಮಾಲ್ದಾಗ ಹ್ಮ್ ಅವ ಮಾಡ್ದನ್ಲ ಮಾಲ್ ಇಲ್ಲಂತವಾಗ ಮಾಲ್ ಅಫಷ್ ಅಲ್ದಂಟಾನಂತ ಅಂತಂದೆ
ಹಾ
ಹೌದ ಏನ್ ಕೆಲ್ಸ ಬಲ್ಸ ಅಂತ ಹೇಳೇಳ
ಿಲ್ಲ ಅಂತಲ್ಲ ಆರಾಮಾಯಯ್ತಾ ಅವನಗ ಏನ ತೋಡ ಏನ ಬೇನ್ತ ಂದು ನಲ್ವಾರ ಆರಾಮ ಆಯ್ತು
ತೋಡಲ್ಲ ಸ್ವಲ್ಪ ಇಲ್ಲಿ ಕಿಡ್ನಿ ಬಲ್ಲಿ ಬ್ಯಾನಕತ್ ಬಂದಿದ್ದಾವ
ತೋರಿಸಷ ಮಾಡ
ವರ್ಷ ಮುಂದ ಮಂೆ ಹೋಗಿದ್ದು ಅದಕ್ಕೆ ಹೋಗಿದ್ವಿ
ಹ್ಮ
ಭಕಾನ ಸತ್ತನ ನಾಡಕ
ಹ್ಮ ಕೇರ್ ತೋಗಲ್ಲವಾ
ಆರಾಮ್ ಅಮ್ಮಿ ಭಯ ಆೇ್ತತ್್ರ ಊಟ ಮಾಡಂದ್ರರು ಮಾಡಲ್ಲ ನೀರ್ ಕುಡಂದ್ರರು ಕುಡಿಯಲ್ಲ ಬರ್ತನ ಫೋನ್ ಹ ಅಕ್ಕ ಅಂತ ಕುಂತ ಬಿಡ್ತಾನಪ್ಪಾ ಅಂತ ಅನ್ ಆಗತ್ತಿದದ ಇವ ದೇವ ಬಂದಿದ್ದ ಎಲ್ಲ ರಾಜ ಎಲ್ಲ ವೀಡಿಯೋ ಮಾಡೋದ ಬಿಟ್ನಲ್ಲ ಎಲ್ಲಾ ಇದ್ದ ಕ್ರಿಕೆಟ್ ಮುಗೋಣ ಅಂತಂತ ಎಲ್ಲಲ್ಲಿ ಸರ್ ಫೋನ್ ಪ್ರಾಬ್ಲಮ್ ಆಗ್ಯದಂತ
ಹ್ಮ
ಹ ಬುಟ್ಟ ಅಂತಂದ ನಾನ ನಿತ್ರರು ಮಾಡ್ತಿದ್ದ ಅಲ್ಲಿ ನಾನಲ್ಲ ಮತ್ತ ನೀನ್ ಯಾವಾಗ ಹೋಗ್ಬಕ್ ಅಂತ ಈಸ್ ಕೇಳುದ ಹೋಗಬಕ್ ಹೋಗ್ಬಕ್ ನ ನಂಬಿಕೇಶ ಅಂತಂದ ಅತ ಹದ ಅಂತಂತಂದು ಬಂದಿದ್ದ ಅವನು
ಹೌಂದಾನ ಆರಾಮ ಬಡ ಜೀವನು
ಹ್ಮ್ ಯಾರು
ಯ ರಪ್ಪಾ ಬ ಬೆಲ್್ಟಟ್ ಛೋಡದದ ದರ ಆದ
ಗಳ ಬಿ ಚೋಡದನಂತ
ಮತ್ತೆ ಬೆಲ್ಟ್ ಬಿಚ್ಚ ಅವತ್ ಮ್ಯಾಕ್ಸ್ ಪೇಪರ್ ಹೋಗಿತ್ತ ಹತ್ತಿನ ದಿನ ಬೆಲ್ಟ್ ಬಿ ಚೋಡ ಸಂಬಂಧ ಉದ್ದಾರ ಆಗ ನಾವ್ ಇಲ್ಲೋಪ್ಪ ನಾವ್ ಓದ್ಬೇಕು ಅಲ್ಲ ಹಬ ಕಿಿಲ್ಲೋ ಕಂತ ಬೆಂಗ್ಳೂರ್ ಹಚ್ಚಿದ್ ಮತ್ತ ಇಬ್ರ ಮೂರಾರ ಮ
ಬರಲ್ಲಾನ ನೀ ಎಲ್ಲಿ ಇರ್ತೀ ಅವ ಎಲ್ಲಿ ಇರ್ತಾನ
ಆ ಅವ ಶೇಷಾದ್ರಪುರಮ ಅಂತನಪ್ಪ ಅವ ಬೇರೆ ಕಡೆಗೆ ಇರ್ತಾನ
ಹ್ಮ್
ಅವ ಗೂಗಲ್ ಪಿಕ್ಚರ್ ತಗದಾರಂತಲ್ಲ ಕಾಲೇಜ್
ಹಾ
ಅದೇ ಕಾಲೇಜ್ ಅಂತ ನೋಡು
ಅಬಾ ಬಾಳ ದೊಡ್ಡ ಕಾಲೇಜ ನಮ್ದ್ರ
ಕಾಲೇಜ್ ಶ್ರೀಮಂತ್ ಮತ್ತ ಅವರು
ಹ್ಮ ಹಲೋ ಇವ ಬಂದಿದ್ದಂತಲ್ಲ ಆಲೋಕೆ
ಹ್ಮ
ಹ ಅವಾಗೆಲ್ಲ ಸ್ಟೋವ್ ಇದು ಹಾಕಿದ್ದ ಸ್ಟೋವರ್ ಅದೆಲ್ಲ ಹಾಕಿದ್ದ ಇನ್ಸ್ಟಾಗ್ರಾಮ್ದಾಗ
ಪಿಚರ್ ತೇಕ್ ಬರ್ತಾರಂತ ಕಾಲೇಜಿಗೆ ಮತ್ತೆ ಏನ್ ನಡದಪ್ಪಾ
ಯಾರಲ್ೋ್ರ್ರರು ಹೇಳ್ಬೋದು ಅ ಯಂಗದ ಬ ಬೆಂಗ್ಳೂರುಲ್ಲಿಣ ಮಳೆ ಬಂದಂಗ ಆತದ ಚಂತೆನ ಮಾಡ ಆತದ ನೋಡಲ ಬರ್ತ ತದ ಒಂದೊಂದ್ ನನಿ ಬರ್ತ ಅಂತ ಆಯ್ತ ರಾತ್ರಿಗೆ ಒಂದು ಆರು ಏು ಗಂಟೆ ಆಗಿರ್ತದಲ್ಲ ಇವ ಆ ಗಂಟೆ ಆಗಿರ್ತ್ತದೆ ಇವನ್ ಹೊರ್ಗ ಹೋಗ್ಬೇಕ ಅಂದ ಇಷ್ಟುೋತಿರ್ತವಲ್ಲ ಆಯ್ತು ಒಂದ್ ಹತ್ತು ಹದ್ನೈದು ನಿಮಿಷ ಬರೋಬ ಬಹಷ್ಟು ಬಂದ್ ಗ ಆಯ್ತು ಹೋಗಿಬಡ ನಿಂತು ಬಿಡ್ದು ಆಯ್ತು ಎಲ್ಲಿಗೆ
ಒತ್ತಟ್ಟ ಮಳೆ ಬರದು ಒತ್ತಟ್ಟ ಬರ್ಲಾರದು
ಹ ಚೆಂಚನ ಬತ್್ ಉಡನಿಯಂತರವಲ್ಲ ಆಯಜಪಡ್
ಈ ಕಡೆ ನೋಡ್ ಬೆಂಗಳೂರ್ ಕಡೆ ಅತ್ತೆ ಹೊಡಿತದ ನಿಂದ್ರಂಗಲ್
ಹಾ ಹ
ಹಂಗ ಯಾಕ ಕೆಸದ ಈ ಈ ಹೊಲ ಹೊಲಗಳ ಎದ್ದ ಕಡೆಗೆ ಮಳಿ ಜಾಸ್ತಿ ಬರಲ್ಲ ಸಿಟ್ಟ್ದು ಕಡೆಗೆ ಬರುತ್ತ ನೋಡಿ ಜಾಸ್ತಿ
ಅಲ್ಲಿ ಗಿಡ ಜಿಗ್ಗ್ಯಾವಲ್ವ ಆ ಕಡೆ ಅದಕ್ಕೆಲ್ಲ ಬರ್ತಾರ ಆದ್ ಈ ಕಡೆ ಎಲ್ಲಾ ಸ್ವಲ್ಪ ಗಿಡಗಳುಗಳು ಬೆಳಕತ್ತಾರ ಕೊಯ್ಸಿದೆ ಕಡದ ಅದಕ್ಕೂ ಇದೆ ಅವ್ರಿಗೆ ಗಿಡದಾರಿ ಕೊಟ್ಟೆ ಅಂತ ಶಿಂಗ್ಕ ಕೊಟ್ಟೆ ಬಿಡತಾರ ಆ ಕಡೆ ಎಲ್ಲಿ ಕಡಕೆ ಬಿಡೋಲ್ಲ ಆ ಕಡೆ ಎಷ್ಟು ಅಲ್ಲಿ ಒಂದ್ ನೂರ್ ಕಿಲೋಮೀಟರ್ ನೋಡೋದ್ರ ಬ್ಯಾಸರ್ ಬರ್ಲ್ಲ ಹಂಗಿರ್ತದ ಆ ಕಡೆ ಈ ಜಾಗ
ಹ್ಮ್- ಮತ್ತೆ ನಳ್ಳ ನಳ್ಳ ಎಡೆ
ನನ ಹೆಂಗ ನಡ್ಕೊಂತ ಹೋಗ್ವಿ ಜನ ಒಟ್ಟ. ಮ- ಬಸ್ಸಿಗೆ ಅದಕ್ ಜಾಸ್ತಿ ಹೋಗ ನಡಗಂತೇನೆ ತಿರುಗಾಡತ್,
ಅಂದ್ರ ನೈಟ್ ಹೊತ್ತು ಬಾರಿ ಬೆಂಗಳೂರು.
ಹಾ- ಹ -ಹೌದಾ.
ಹ್ಮ್ -ಒಳ್ಳೆ ಫಿಗರ್ಸ್ ಒಳ್ಳೆ ನೇಚರ್ ಕಣ ತುಂಬಾ ತುಂಬಕೆ ಹೋಗದ್ ನೋಡ.
ಏನ್ ಮೆಜೆಸ್ಟಿಕ್ ದಾಗ ಬಂದಾಗೈತ ಅಂತಲ್ಲ.
ಏನ ಈ ಬೆಂಗ್ಳೂರ್ ಹೋಗನ ಅಂದ್ರ ಬಿ ನಾ ಮೆಜೆಸ್ಟಿಕ್ ಹೋಗಿ ಹೇಳದ ಅಲ್ಲ.
ಹಟ
ಹ್ಮ ನಾ -ಆ ಕಡೆ ಹೋಗೋದಲ್ಲ ನಾ ಜಾಸ್ತಿ ನಾವು ಒ ಜಾಸ್ತಿ ತಾನಕ್ಕೆ ಒಂದ್ ದಿವ್ಸಾರ ಹೋಗಿದ್ದ್ ನಾನು. ಅದಾದ್ಮೇಲೆ ಮೆಜೆಸ್ಟಿಕ್ ನೋಡಲ್ಲ ನಾ-
ಹ್ಮ್ ನಾನಸ ಇದ್ರಾಗ ನೋಡ ದೇಶರಮದಾಗ ಅದ್ರಾಗ ಎಲ್ಲ ಬಂದಾಗ್ಯದ ಅಂತದ ಏನಿಲ್ಲ ಬೇರೆ ಕಡೆಕ್ಕೆ ಎಲ್ಲ ಏರದಾಗ ಬೇರೆ ಕಡೆಕ್ ನಡಸಕತ್ತಾರಂತ ಅದೇ. ಎ ಸೇವಾ ಿಕೆ
ಅದಾ ಅದು ಅವ್ರ ಏನ್ ಹೇಳಗತ್ತ. ಒಥರ ನೀವ್ ಪೊಲೀಸರು ಒಂಥರ ಮಾಡೋರ್ ಇಡೀರಿ ನಾವ್ ಬ್ಯಾಡನಲ್ಲ. ನಾವ್ ಸುಮ್ಮ್ನೆ ಇಲ್ಲಿ ನಾವವು ಅಂತೂ ಮಾಡಂಗಿಲ್ಲ ಸುಮ್ಮ್ನೆ, ಗೊತ್ತಾಗ್ಲಾರತಾನೆ ಎನ್ಕ್ವರಿ ಕರೆಕ್ಟ್ ಮಾಡ್ಲಾರತಾನೆ ಬಂದ ಮೇಲೆ ರೈಡ್ ಮಾಡಿದ, ಹಂಗೆ ನಾವನು ಮನುಷ್ಯರ ಅಂತ ಹೇಳಿ ಅವರು ಸಿಟ್ಟಗೇಏರ್ ಬಿಟ್ಟರು. ಹ- ವೇಷ್ಯ ಮಾಡೋರ್ಗ್ ಇಡೀರ್. ನೀ್ -ಯಾರ್ ಬೇಡ ಅಂತ ಹೇಳ್ರ ಫಸ್ಟ್ ಕೇಳ್ರಿ ಕೇಳಿ ವಿಚಾರಣೆ ಮಾಡಿ ಇಡಿರಿ ಬಂದ್ ಆಾಕಂದ್ ಹೋದ್ರ ಏ. ಸಂತೇಶ ಮನ್ನೆ ಅದು ಒಂದ್ ಬೇಡ ನೋಡಕತ್ತಿದ್ದ ಅದ್ರ ಬಂತು ಮತ್ತೆ ಅವ್ರಗಿನು ಒಂದು ವ್ಯಾಲ್ಯೂ ಆಗ ಅವರ ಅವ್ರಗ್ ಜೀವ ಎಲ್ಲ,
ಏನಾಯ್ತ್ಲ ಇಲ್ಲಿ ಮೀರಂದು ಸಮೀರಿಟ್ಟಿದ.
ಏ ಸಮಯಮಡಿ ಆಯ್ತು ಬಿಟ್ಬಿಟ್ಟ ಈಗಲ್ಲ ಏನ್ ಮಾಡ್ತಿ. ಯಾವ ಕೊಲೆವರೀ ಈಗನ್ ಕಾಲ್ದಾಗ ರೇಪ್ ಮಾಡ್ದಾರಗ ಆ -ಯಂಗ್ ವ್ಯಾಲ್ಯೂ ಆದಂದ್ರ ಅವ ಒಬ್ಬ ಹಿಂದೂ ಆಗಿರ್ಬೇಕು ಅಂದ್ರ ವ್ಯಾಲ್ಯೂ ಆದ ಅವಯಾರ ಅಪ್ಪಿ ತಪ್ಪಿ ಮುಸ್ಲಿಂ ಆಗಿದ್ನ ಕಲಾಸ್ ಮುಗ್ದೇ ಹೋಯ್ತವನ್ ಕತಿ ಈಗ ಧರ್ಮಸ್ಥಳದ ನೋಡ ಮತ್ತೆ ಏನಾರ ಪೂಜರು ದರಗ ಆಗಿರೋದ ಧರ್ಮಸ್ಥಳ ಎಷ್ಟೈತಿ ಒಕ್ಕಿ ಹೊಡೆದ್ ಬಿಡ್ತರು. ಸೌ ಜನಪರ ನಿಂತ ಹ್ಮ್ ಏನ್ ಮಾಡಾತಿ ದೇಶಂಗಾದ ಅವ ಪಾಪ ಅವ ಮಾತಾಡಿದ ಅವ್ನಿಿಗೆೇ ಒಂದು ಆರು ತಿಂಗಳ ಏನ ಬೆಂಗ್ಳೂರ್ದಾಗ ಉಮ್ಮೆ ಕೊಡ್ಲಲ್ಲ ಯಾರು. ಏನು ಬ್ಯಾಡಪ್ಪ ನಾವ ಕೊಡಂಗಿಲ್ಲಾರಮ ಪೊಲೀಸರು ಬಂದ್ ತಾರ ಅಂತೇಳಿ ಅವ್ರ ತಾಯಿನ ಕರ್ಕೊಂಡ್ ಕಾರ್ನಾಗ ಒಂದ ಒಂದ ಎರಡು ತಿಂಗ್ಳ ರಮ್ ಹುಡ್ಕಾಡಕ ತಿರುಗಿಯಾಡನಂತವ ಪಾಪ. ಅವನಿಗೆ ಏನಿತ್ತೇಳು ಅವನಿಗೆ ಎಲ್ಲ ವೀಡಿಯೋಸ್ ಚಲೋ ಓಡಕತ್ತು ರೊಕ್ಕ ಬರಕತ್ತ ಬ್ರೋ ಯಾಕ ಮಾಡಂದ ಅಪ್ಪ ವೀಡಾವ. ಮತ್ತೆ ಒಂದ್ ನ್ಯಾಯ ಸಿಗಲಿ ಹೆಣ್ಮಗಳಿಗೆ ಅಂತೂ ಮಾಡುದು.
ಏನಾಗಲಿ ಆ ಅವ್ನಂತ ಮೈಂಡ್ ಸೊಟ್ ಯಾರಿಿಗೆಲ್ಲ ಬಿಟ್ಟ ಹಡು ಅವನನುನು ಅವ ಮುಸ್ಲಿಮ್ ಅನ್ನ ಒಂದೇ ಒಂದ್ ಕಾರಣಕ್ ನೋಡ್ಲಿ ಅಚ
ಹಾ -ಮತ್ತ ಅಲ್ಲೇ ಟಾರ್ಗೆಟ್ ಆದವ ಅದು ಬಿಟ್ರೆ ಏನಲ್ಲ. ಎಲ್ಲಾ ಕರೆಕ್ಟ ನವು. ಅವ್ನು ಪ್ರಫ ಅವಗೆ ಎಷ್ಟು ವೀಡಿಯೋಸ್ಗಳು ಅವಂದ್ರ ಹಿಂದೂ ಬಗ್ಗೆ ಹೇಳನು ಮುಸ್ಲಿಮ್ ಬಗ್ಗೆ ಹೇಳ ಒಂದದ್ರ ಬಗ್ಗೆ.
ಹ್ಮ -ಹ್ಮ್ -ಎಲ್ಲ ಮುಸ್ಲಿಂ ಬಗ್ಗೆ ಅದು. ಯಾವ್ದಪ್ಪಾಲ್ಲ ಇದೇವ್ರ ಬಗ್ಗೆ ಏನ ಹೇಳ ಅದ್ ಯಾಕ ಮಾಡ್ತಾರ ಯಾಕ ಎಲ್ಲಕುಳೋ ಮಕ್ಕಳು ನಮ್ ಬಗ್ಗೆ ಅಷ್ಟ ಹೇಳ ನಾ ಅಂತಗಷ್ಟ ತಿಳ್ಕೊಂಡ್ಬಿಟರು ನ
ಈ ಜನಪುರ ಇದು ಭ್ರಷ್ಟಗರ್ ಈಗ ಎಲ್ಲಾ ಪರ ಈಗ ಇನ್ನು ನೋಡಿ ಈಗ
ಇದು ಮನ್ನಿ ರಾಜ ಎದ್ ಬಿಟ್ಟಿದ್ರ ನೋಡಿದನ
ಏನು
ಹ ಇದು ಇದು ಯಾವ್ದಪ್ಪ ಇದು ಇಡ ಬಿಟ್ಟಿದ್ದ ನೋಡ್ರಿ ಬಸ್ ಇದು ನೈಟ್
ನೈಟ್ ಬಸ್
ಹಾ ನೈಟ್ ಬಸ್
ಹ್ಮ್ ಎಲ್ಲ ಸೋಡು ವೀಡಗಳುು ಮನ್ಯ
ರಾರ ಬರ್ದ ರಾತ್ ರಾಾಗೈತೆನೆ ಚಲ್ಲ ನಟಲ್ಲ
ರೀಸೆಂಟ್ಲಿ ಒಂದು್ ಬಿುಟ್ಟಿದ್ದ್ ನಾನು ಹ ಹೌದ ಬಿಡಿದಿ ಟೌನ್ಶಿಪ್ದು ಹ್ಮ್ ಅದಾದ್ಮೇಲೆ ಅದೇ ನೀವ ಇವಾಗ ಹೇಳುದಲ್ಲ ಬಸ್ಿಂದ ಅದ ಒಂದು ್ ಬಿಡದಿ ಟೌನ್ಶಿಪ್ ಅಂತಂದ್ರ ಈ ಡಿ ಕೆ ಶಿವ
ನಮ್ ತಮ್ಮಗೂ ಜಡಿ ಪುಟ್ಟಿರ್ಲ ನಮ್ ಸಣ್ಣ ಮಗನಿಗೆ ಫುಲ್ಲ ಅವನು ವೀಡನ ನೋಡದ ನೋಡ ಹತ್ರ ಬಂದಂದ್ರ ಸಾಯಂಕಾಲ ಹ ಯಾವಾಗ್ ಬಿಡ್ತಾನ ಅಂತ ್ತಿರ್ತ ನೋಡ ಅಷ್ಟ ಇದ ಆಗಬಿಟ್ಟದ ಅವ್ಡ ಮಾತಾಡೋ ಸ್ಟೈಲ್ ಬಾರಿ
ಇನ್ಸ್ಪಿರೇಷನ್ ತಗೊಂಡ್ರ ಬಾರಿ ಆತರ ಉಂಟು ಆಪರೇಷನ್ ತೊಂದರೆ
ಅಂದ್ರೆ ಒ್ ಸಣ್ಣಗೆ ಆಗಲ್ಲ ಅವ ಮಾತಾಡ ಸ್ಟೈಲು ಅವ ರಿಯಾಕ್ಷನ್
ಹ್ಮ್ ನ ಎಡಿಟಾವ ಮಾಡಲ್ಲ ಅವಡ ಅವ ಏನ್ ಮಾಡ್ತಾನ ವೀಡಿಯೋ ಶೂಟ್ ಮಾಡ್ತಾನ ಶೂಟ್ ಮಾಡಿ ಎಡಿಟರ್ ಆಗ್ತಾನ ಅವ್ರ ಎಡಿಟರ್ಗೆ ರೊ ಕೊಡ್ತಾನವ ತಿಂಗಳ ತಿಂಗಗಳ ತಿಂಗ್ಗಳು ಎಷ್ಟ ಅಂತ ಇರುತದ ತೆಕ್ ಎಡ್ಸಂಗಲ್ಲ ಅದ್ರ ಬಗ್ಗೆ ಅಪ್ಲೋಡ್ ಮಾಡೋದು ವಡಿಯೋ ವಡಿಯೋ ಮಾಡೋದು ಅಷ್ಟೇ ಒಂದು ಕೆಲಸ ಎಡಿಟಿಂಗ್ ಬೇರೆ ಮಾಡ್ಕೊಂತಾರ
ಹ್ಮ್
ಈಗ ಯಾಕಂದ್ರ ಬೆಳದ ಬಿಿಟ್ಟ ಯಾ ಶಂಟ ನನ್ ಕೈಗೊಂದ್ ಕಾಲಿಗ ಒಂದ್ ಅಂತ ನಾವ ಸಮೀರ್ ಇವ ಎಸ್ ಎಂ ಆರ್ ಇದು ಯಾವದಪ್ಪ ಎಸ ಎಮರ ಗಾಡಿ ತೋಗಂದಲ್ಲ
ಎಮ್ಮ ಅವಾವ ತಗನಪ್ಪಾ ಆಕಿನ್ ತಗೊೊಂಡ ತಿರುಗಾಡ ಆಗತ್ತನಲ್ಲ
ತ್ತನು
ಹ್ಮ್ ಹಾಕಿ ಏನ್ ಹಾಕಿನ ಎಷ್ಟು ದನಲ್ಲಾ ಅ ಪರ್ಶನ್ ಹಾಕಂ್ರ
ಸಿಮರನ್
ಶಮರ
ಹ್ಮ ಹೋರ್ ಮಾಡ್ತೋ ಜಾಸ್ತಿ ಫಸ್ಟ್ಗೆ ಚಲೋ ಅನ್ಸ್ತು ಇವ್ನ್ ಹಾಕೊಂಡಬಿಟ್ರ ಹೆಸ್ರನ್ಪಾ ಸುಭಾಷನ್ ಅಮ್ಮ ಏತ ಏತು ಗೇತು ಅ
ನಾನ್ ಅಕ್ಕನ್ಲ್ಲ
ನಕ್ಕಲ್ಯವು್ ಹಾಲ್ ಬೇಕು ಹಶ ಆಗ್ಯದ ಹಂಗ ಹಿಂಗಂತ ತಿೇಳ್ತರ್ತಾವ ಹೆಂಗ ಮಾಡ್ತಾವನು
ಇದು ಮಾಡ್ರವ ವೀಡಿಯ ಹಾಲ್ ಕುಡ್ಸು ಮಮ್ಮಿ ತಿಮ್ಮಲಾವ ಯಂಗೂಪ ಕಹಗೆ ಮಾತಾಡ್ತಾರಾವ
ಪ್ಪ ಏನ್ ಜನ ಫೇಮಸ್ ಆಯಕ್ ಏನಾದ್ರು ಮಾಡ್ತರು ನೋಡಿ ಏನ್ಿಲ್ಲ ಮಜಾಕ್ನಲ್ಲಾ ನಾಚಕಿ ಮಾಹನ ಮರದ ಎಲ್ಲ ಬಿಟ್ರ ನೀವು ಉ್ದರ ಆಕ್ತಿವಿ
ಅಲ ಅವ ರಕ್ಕನ್ಲೆ ಇದ್ರ ಹೋಗಸ ಮಗ ದರ್ಶ ಅಲ್ಲಿ ಮಾಲ್ಗ ಹೋಗಿ ಮಾಲ್ಗ್ ಹೋಗ್ಯನಾಗದ ಇದು ಮಾ ಹದಾ ಮಾಲಕ್ಷಿಶಾಖ ಹ ಅಲ್ಲಿ ಅವು ದರ್ಶನ್ ಮಗ ಬಂದನ ದರ್ಶನಕ್ಕೆ ಮಗನಿ ಕೇಳತಾನ ಹೆಂಗ ಬಾ ಸರ ಮಾರ್ಲು ಹಂಗ ಹಿಂಗಂತ ಅವ ಆರಾಮ್ ಮಾಡದಾರ ಅಂತಗಲ್
ಸರಿತ ಆಮಲೆ ಪೋನ್ಸ್ದೆನ್ಗೆ ಏ ಕೆಲಸ ಅವಲಿತಡೆ
ಅವನೌನು
ಯಾದಸ ತು